ಇದ್ರೆ ಶಣ ಹಾಪ್ಪ ಜಲ್ದಿನೇ
ಇಲ್ಲ ಇಲ್ಲ ಇಲ್ಲ ಫ್ರೆಂಡ್ ಬಂದ್ರು ಬೇಕ್ರ ಹತ್ರ ಇದ್ಯ ಅವ್ರು ಅದು ಕೊಡ್ಸಿದ ಕೊಡ್ಸದ್ ಮೂಲ ಆದ್ರೆ ಬಾಳ ದಿನ ಆಗತ್ತು ಕ ಕೊಡಸಿರ್ಲಿಲ್ಲ
ದಿನ ಅವರು ಸ್ವಲ್ಪ ಹಂಗಿನ ಆಗಿದ್ದೆ ಒಂದ ದಿನಾನ ಕೊಡಿಸಿಲ್ಲ ಅದು ಮಾಡಿಲ್ಲ ನಾನ್ ಮೂರ್ ಸಾರಿ ಕೊಡಿಸಿನಿ ಒಂದ್ ಸಾರಿ ನೀ ಕೊಡಸಿಲ್ಲ ಅಂತ ಅಲ್ಲಾದ್ರೆ.
ಹ ಬರಬರಿೀ ಮತ್ತೆ.
ಇಲ್ಲ ಅದ ಯಾಕಂದ್ರೆ ಸ್ವಾಭಿಮಾನಕ್ಕೆ ದಕ್ ಬಂದಂಗ ಆಯ್ತ ನನಗೆ. ಹಂಗ ಕೊಡಸಿದ್ನುೂ ಕೂಡ ಕೊಡಿಸಿಲ್ಲ ಅಂತ ಅನ್ಮಾಗ ಪೂರ್ ಅದ್ದು ಏನಾದ್ದು. ಅವ್ರನ್ ಇರ್ಬೇಕಲ್ಲ ಅವ್ರನು ಸ್ವಲ್ಪ ನೈತಿಕತೆೆಯೇ ಇರ್ಬೇಕು ಪಾಯ್ ಒಂದ್ ಸಕ ಕೊಡ್ಸಿರ ಕೊಡಿಸನ ಅಂತರ್ಬೇಕು ಇಲ್ಲ ನೀನ್ ಕೊಡ್ಸಿಲ್ಲ ಅಂದ ಮ್ಯಾಗ ಹೆಂಗ ಆಗುತ್ತೆ ಹೇಳ.
ಇಲ್ಲ ಜಾಸ್ತಿ ಸಲ ನೀವೇ ಟಿಪ್ಪಿ ಆಗ್ತರ ಅಂತ ಅದ್ರ ಸಲಕ್ಕೆ ಅವರು.
ಅದ್ ಹಂಗ್ ಹೇಳ್ಬಕ್ ನಾನ್ ಎರಡ್ ಸಾರಿ ಕುಡಸರ ನೀವ್ ಒಂದ್ ಸಾರಿ ಕೊಡಿಸಿದ ಅಂತ ಅನ್ಬೇಕು.
ಹ್ಮ್.
ನೀನು ಕೊಡೀಸೆ ಇಲ್ಲ ಅಂದ್ರ ಪೂರ ವಜ್ಜಾಗುತ್ತ ಅದಕ್ಕೆೇ ಬ್ಯಾಡವೇ ಬೇಡ ಯಾರದ ಇಟ್ಕೊಬಾರತ ಅಂತ ಕೊಡಿಸ್ಬಿಟ್ಟೆಗಡಿ.
ಹೌದ ಹೌದು ಬರಬರಿ ಅದ್ರ ಏನು. ಬರಾಬರಿ ಅದ ಮತ್ತ.
ಹ್ಮ್ ಹೇಳ್ರಿ.
ಅದೇ ನಮ್ಮ್ ಮಾವ ಮತ್ ಮೊನ್ನೆ ಹೇಳಿದ್ನಲ್ಲ ನಮ್ಮ್ವ್ರದ ಸ್ವಲ್ಪ. ಕುಡ್ದು ಕುಡ್ದು ಲಿವರ್ ಸ್ವಲ್ಪ ಪ್ಯಾ ಫ್ರಾಕ್ಚರ್ ಆಗ್ಯಾವಂತ ಒಳಗ.
ಹ್ಮ್.
ಅದೇ ಅವರ್ದ ಲೈಫ್ ಇನ್ಸೂರೆನ್ಸ್ ಮಾಡ್ಸ್ಬೇಕ.
ಹೌದಾ.
ಹಾ ಯಾಕಂದ್ರ ಈಗ ಅವ ಒಂದ್ ಹತ್ತು ವರ್ಷ ಐತಿ ಹಿಂಗಗೆ ಕುಡಿಯಕತ್ತಾನ ಬರೀ.
ಹ್ಮ್.
ಒಂದ ತಿಂಗಳ್ ಆಗಿ ಒದ್ ಒಂದ್ ಹದ್ನೈದು ದಿನ ಕುಡಿಯೋದು ಮತ್ತ ಒಡ್ಯದ ಮಾಡಿ ಮತ್ ಮತ್ತ ಬುಟ್ರ ಒಂದ್ ಎರಡು ತಿಂಗಳ ಚೆಂದ ಇರ್ತಾನ.
ಹ್ಮ್.
ಮತ್ತ ಅವೆಲ್ಲ ಟಿ ವಿ ಟೇಪ್ ಮಾಡ್ತಾ ನೋಡ.
ಹೌದೌ ನೀಮ್ಮ ಮಾವ ಅಲ್ಲಿ ರೋಡಿಗ ಕುರ್ತಾನ ನೋಡಿನಿ.
ಹಾ ಅವೆಲ್ಲ ರೊಕ್ಕದ್ದು ಅಡ್ವಾನ್ಸ್ ಕೊಡ್ತಾನ ಅಂಗಡಿಯವರಿಗೆ.
ಹೌದೌದ ಬರೋಬರ ಅದ.
ಅಡ್ವಾನ್ಸ್ ಕೊಟ್ಟು ರೊಕ್ಕ ಎಲ್ಲಾ ಜಮಾ ಆಗಿರ್ತಾವ ಅವ್ರ ಬಲ್ಲಿ ಆಯ್ತು ಕುಡಿಯಕ ಚಾಲ್ ಮಾಡಿ ಬಿಡ್ತಾನ.
ಹ್ಮ್.
ಚಾಲೋ ಮಾಡಿದ್ರ ಊಟ ಇರಲಾರದ ಬಿಟ್ಟ ಕುಡಿತಾನ.
ಹಂಗ ಆಗ್ಬಡ್ದ್ರಿ ಲಿವರ್ಗಳ ಅಂದ್ರ ಏನ್ಡ್ತಾವ ಲಿವರ್ ರಕ ಸಂಶೋಧನೆ ಮಾಡಕ ಇರದ ಬಟ್ ಇವರು ಮದ್ಯಪಾನನು ಸಂಶೋಧನೆ ಮಾಡಕ ಇರಲ್ಲವು.
ಏ ಅವ್ನ್ ನೋಡಿದ ಅಂದ್ರೆ ನನಗ ಅವ್ನ್ ತರಾ ಆಗಿ ಬಿಡ್ತು ಹೆಂಗಿದ್ ಮನ್ಷಿ ಹೆಂಗೆ ಅನ್ ಗೊತ್ತಾ ತೆಳ್ಗ್.
ಇಲ್ಲ ಈಗ ನೋಡು ಕಿಡ್ನಿಗಳು ಲಿವರ್ಗಳು ಏನಾಗ್ತಾವವೆ ಬ್ಲಡ್ ಸಂಶೋಧನೆ ಮಾಡದ್ ಬಿಟ್ಟು ಇದೇ ಸಂಶೋಧನೆ ಮಾಡಿಕನ್ ಕೊಡ್ಬೇಕಾಗತದ ತನ್ ಕೆಲಸ ಕಾರ್ಯ ಬಿಟ್ಟಿಗೆ ಬಿಡ್ಬೇಕಾಗ್ತದ.
ಇವಾಗ ಅಲ್ಲಿ ಸ್ಕ್ಯಾನಿಂಗ್ ಮಾಡ್ಸಿದ್ರನು ಬರೀ ನಿನ ಅವ ಇದು. ಇನ್ನ ಅದನ್ ತೋರ್ತಿದ ನೋಡ ಡ್ರಿಂಕ್ಸ್ ಮಾಡಿದ್ದೆ ಹಾ.
ಹ ಆ ಅಲ್ಲ ಆಗ್ಲಾರ್ದು ಒಂದೆವು.
ಹಾ.
ಏನ್ ಮಾಡಕ್ಗದ್ರ ನೀ.
ಅದಕ್ಕೆ ಅವ್ರಿಗೆ ನಾವು ಮನೇನವ್ರರಿಗೆ ಬ್ಯಾಸ ಹೊತ್ತ್ ಬಿಟ್ಟರ.
ಹೌದೌದ.
ಎಷ್ಟ ಅಂತ ನೋಡತಿ ಪಪ ಅವ್ರನ್ನ
ಹ್ಮ್ ಹಂಗ್ಯಾದ್ರಿ
ಅದೇ ಡಾಕ್ಟರ್ನ್ ಹೇಳ್ಯಾರ ಇನ್ನೊಂದ್ಸಲ ಕುಡುದ ಸದಲ್ಲ ಆಯ್ತು ಮೂವತ್ ಫೈನಲ್ ಟಿಕೇಟೆ ಅಂತಂದ್ರ
ಟಿಕೆಟ್ ತಗಸ್ತಾನ ರಯತ ನನಗೇನು ಈ ವರ್ಷ ದಾಗ ತಗಸ್ತಾನ ನವು ಇರದನ ಇರಲ್ಲ
ಅದೆ ಲಾಸ್ ಚಾನ್ಸ್ ಕೊಟ್ರ ಬಟ್ ಒಂದ ಎರಡ್ ದಿನ ಅಲ್ಲೇ ಬಿದ್ದು ಹೇಳಿ
ಅಲ್ಲಿ ಇಡ್ತದ ಒಂದು ಪ್ರೊಸೀಜರ್ ಅಂತ ಏನ ಕಟ್ಟಿ ಇರ್ಬೇಕಕ್ ಪಾ ಏನೋ ಯಾವಾಗಾನ ತಿಂಗಳಿಗೊಮ್ಮೆ ವಾರಕ್ಕೊಮ್ಮೆ ಏನಾರ ಇದ್ದಾಗ ಒಂದ್ ಸ್ವಲ್ಪ ಕುಡಿದ್ರ ಏನ್ ಆಗಲ್ಲ
ಅವ ಆ ದನ್ನ ಕುಡಕ ಬೇಡನಲ್ಲ
ಹ್ಮ್
ಒನ್ ಟೈಮ್ ಕುಡಿದ್ರ ಅದುನ ಬೆಸ್ಟಪಾ ಆರಾಮ್ ಕುಡಿದು ಮಲ್ಕಂತಾವ
ಹೆಂಗ ಡೈಲಿ ಆದ್ರನು ಆಗಲ್ಲ ಕೆಲ್ಸ
ಅವ ಚಂತ ಕದ್ರಗೆ ಒ ಇ ಊಟ ಇಲ್ಲ ನೀರ್ಲ್ಲ ಬರೀ ಕುಡೋ ಕುಡ್ಯೋ ಒಂದ್ ಹ ಹದಿನೈದು ದಿನ ಇದೆ ಹಿಂಗಗೆ ಇದ್ದ ನೋಡ ಮೊಹರಂಮ್ದಾಗ
ಡೈಲಿ ಕುಡಿಬಾರ್ದು ಡೈಲಿ ಕುಡಿದ್ರೆ ಬಾಳ ಎಫೆಕ್ಟ್ ಆಗ್ತದ ಆರೋಗ್ಯಕ್ಕ ಈಗ ಹಾಲ್ ಕುಡ್ದ್ರದ ಬದುಕಲಗ್ಯಾರ ಇನ್ ಇದೆಲ್ಲ ಕುಡ್ದ ಹೆಂಗ ಬದಕ್ತನ್ ಹೇಳುವ ಬದುಕಕ್ ಸಾಧ್ಯನ
ಏನ್ ಮಾಡತಪ್ಪ ನಾವು ಈಗ ಕ ಹೇಳಿವವಿ ನಾವವು ಅಂತ ಒಂದ್ ಹತ್ತು ವರ್ಷ ಲಸಂದ ಅದೇ ನಡಿಕಕ ಅಂತ ಬಂದ್ವಿ ನೋಡು
ನೀನು ನೋಡ್ತಿಲ್ಲ ಡೈಲಿ ಲೈಫಲ್ಲಿ ನಮ್ಮ್ ಸಣ್ಣ ಸಣ್ಣ ಹುಡುಗರು ಹಾರ್ ಅಟ್ಯಾಕ್ ಆಗಿ ಚಿನಿ ಫೇಲ್ ಆಗಿ ಹಳಾಗಿಿ ಏನ ಇಲ್ಲ ನಮ್ ತಮ್ಮಂದೆ ಒಂದ ಅದ್ ಆಗಿಲ್ಲ ಕೇಸ ಗೆಜ್ಜಿ ಭಾತ ಒ ತಂಗ ಈ ಗುಬರ್ಗ ಹೋಗಿ ತರ್ಕೊ ಬಂದಿಲ್ಲ ನವೈದುಾವ ಸಿ ರಪಿಟ್ಟ ಒಂದು ವಾರದು.
ಯಾರು ಮೀರಾಗ
ಅಲ್ಲೋ ನಮ ನಮ್ರಾಗ ನಾಳಗ ಮ ಸಣ್ಣ ಇದ್ದಾಗ ನೀನೇ ಬಂದಿಲ್ಲಲ್ಲ ಯಾದಗಿರಿಗೆ
ಹೌದೌದು ಕಡಿಮೆ ಆಗಲ್ಲವ ನೀವು
ಕಡಿಮಾಗ ಏನ ಇಲ್ಲ ಮತ್ತೆಲ್ಲಾ ಇಂತಿಂತ ಸಣ್ಣವು ಹುಡುಗ್ರರಿಗೆ ಎಂಟ ಹತ್ ವರ್ಷದ ಹುಡುಗ ಹುಡುಗರಿಗೆಲ್ಲ ತಗೊಂತಾನ ಇನ್ ನಾವ್ ಹೆಂಗ ನಾಜಕರ ಇರ್ಬೇಕ್ ಹೇಳ ಅವ ಏಜ್ ಆದವ
ನೀರ ನೀರ್ ಜಗ್ಗೆ ಕುಡ್ಸ್ಬೇಕು ನೀರ ಎಂದೆ
ಇಲ್ಲ ಎಲ್ಲ ಕಡಿಮೆ ಆದದು ಅದು ಹಂಗಿದ್ರ ಔಷಧಿ ತಂದಿವವಲ್ಲಾ ಅಲ್ಲಿ ಚಾ ಕುಡಿಸಲಾಕತ್ತೀವಿ ಚಹಾ ಬಿಸಿಕ ಅದಕ್ಕ ಅದ್ ಔಷಧಿಗ ಆಯ್ತು ಕರಿಗಾವ ಏನಿಲ್ಲ
ಅದೇ ಅದೇ ಯಾರಿ ಆಪ್ಷನ್ ಆಗಿ ಬಂದಲ್ಲ
ಅದು ನಮ್ಮ ಅಣ್ಣನ್ ನಮ್ಮ್ ಅಣ್ಣ ಎಲ್ಲಾ ನಮ್ಮ ಅಣ್ಣನ್ ತಮ್ಮ ಸಿದ್ದೇ
ಜ್ವರ
ಹಾ ಇಲ್ಲ ಗೇರೆಲ್ಲ ಇವು ನಮ್ಮ ಮಲ್ಲು ಹಾ ಅವಂದೇ ಆಯ್ತದ ಆಪರೇಷನ್ ಏನ್ ಮಾಡ್ತದ ದೊಡ್ಡವರ ಆಗ್ಲಿ ಸಣ್ಣವರ ಆಗ್ಲಿ ಆರೋಗ್ಯ ಆರೋಗ್ಯನಲ್ಲ ಹೆಂ ಮೇನ್ಟೇನ್ ಮಾಡಬೇಕು ಹಂಗ ಮೈನ್ಟೈನ್ ಮಾಡ್ಬೇಕಾ ಹೆಚ್ಚ ಅದ್ರ ನಡಿಯಲ್ಲ ಕಡಿಮ ಅದ್ರೆ ನಡಿಯಲ್ಲ
ಏ ಇವಾಗಿನ್ ಕಾಲ್ದಾಗ ಅಂದ್ರ ಶ್ರೀಮಂತಿಕ ಅಂದ್ರ ಆರೋಗ್ಯ ನೋಡಬ ರೊಕ್ಕ ಏನ
ಇವಾಗನ್ ಕಾಲ್ದಾಗ ಅಲ್ರರಿ ಅದ ಮೊದಲಲಿಂತಾನ ಅದೇ ಅದ ಮೊದಲ್ ಜನ ಹೆಂಗ ಅಂದ್ರ ಎಲ್ತ್ ಈಸ್ ವೆಲ್ತ್ ಅಂತಿದ್ರರಿ ಈಗ ಬಟ್ ಹಂಗಲ್ಲ ಈಗ ಬೇರೆನ ಆಗ್ಬಿಟದೆ
ಹ ಅಂದ್ರೆ ಈಗ ನಾವ್ ಚೋಳ್ಕೊಂಡದ ಅಂದ್ರ ಆರೋಗ್ಯಂ ನಾವತ
ಈಗಲ್ರರಿ ಮೊದಲ್ಲು ತಿಳ್ಕೊಂಡಿದ್ರ ಜನ ಆರೋಗ್ಯನ ಭಾಗ್ಯ ಬಗ್ಗೆ ಅಂತ ಈಗ ಮಂದಿ ಸಂ ಇಪ್ಪತ್ತನ ನಿಜವಾದ ಬಾಗ್ಯನಕ್ಕೆ ಹೋಗುತ್ತಾರ ಮೊದ್ಲಿನ ಜನ ಆರೋಗ್ಯನೇ ತಿಳ್ಕೊಂಡಿದ್ರು
ಕಂಗೋಟ ಆದ ಈಗ ಬೇರೆ ಎಲ್ಲಾ ಕಡೆ
ಕನ್ವರ್ಟ್ ಆಗ್ಲಿ ಏಷ್ಟು ಗಳಸಿಗೆ ತಾವೇ ಹತಾರ ಅಲ್ಲ ಮಂದಿಗೆ ಎಟ್ಟಿಗೆ ಇಂದಿನ ಜನ್ರೇಷನ್ ಬಿಟ್ಟು ಬಿಡೋದು
ಆಟಿ ಆದ್ ಮತ್ತೆ
ಸಂಪತ್ನಾ ಉಂಡು ತಿಂದು ತೊಟ್ಟು ಉಳಿಸಿ ಹೋಗ್ಬೇಕ್ರಿ ಅದು ಮುಂದಿನಕ್ಕೆ ಉಣಾದ ತಿನ್ನದ ಬಿಟ್ಟಿ ಶೋಕಿ ಮಾಡದಲ್ಲ
ಹಂಗೆ ಮತ್ತ ಮೊನ್ನೆ ಒಂದು ರೀಸೆಂಟ್ ಆಗಿ ಒಂದ್ ಎರಡ್ ವರ್ಷದಿಂದ ಸಾಯಜಿಲ್ಲ ಮನ ಸಾಲಿಯಿಂದ ಮನೆಗೆ ನೋಡು ಮಂಜು ಅಂತ
ಹೇ ಹೌಹೌದು ಹೇ ಅವ ಬಿಡ್ರಿ ಅಂತ ಅತ್ಯಂತ ಸಿದ್ದರಾಮಯ್ಯ ಮಕ್ಕಳ ಹೋದ್ರಿ ಅವ ಬಿಡು ಬಿಹಾರದ ಹೆಲ್ತ್ ಮಿನಿಸ್ಟರ್ ಹೆಂಗ ಹಾಗೇನೇ ಗಂಜಾ ಗಂಜಾ ಹೊಡಿತನಲ್ಲ
ಹ ಎಲ್ತ್ ಮಿನಿಸ್ಟರ್ ಗೆ ಹೆಲ್ತ್ ಇಲ್ಲಾ
ಹಂಗೆಲ್ಲಾ ತಿಳ್ಕೊಂಡ್ರ ಬಾಳ ಅದಾವ್ರಿ
ಹಾ
ಸುಮ್ಮೆ ಏನೋ ಒಂದ್ ತಕ್ಕ ಮಟ್ಟಿಗೆ ನೆಡಿಸಲಾಲೈತೆ ಜೀವನ
ಮತ್ತೆ ಏನ್ ನೆಡದೈಡಿ ಸಮಾಚಾರ
ಹೇಳ್ಬೇಕ್ರಿ ನೋಡ್ರಿ ಈ ಕಡೆ ಬಂದಿನ ಸಾಲಿ ಕಡೆ ನೀವ್ ಎಲ್ಲಿದಿರ
ಏ ನಾವು ಇಲ್ಲೇ ಹೊಲ್ಲದಾಗ ಇವಿ ಅಂತ ಹೇಳಿವಲ್ಲೊ
ಹ್ಮ್ ಹ್ಮ್ ಹೌದ್ರಿ
ಹ್ಮ್
ಆಯ್ತ್ರಿ ನಮ್ದೊಂದ್ ಕೆಲ್ಸ ಅದ ಮತ್ ಮಾಡಿಕೊಡೀತೀರಾ ಹೆಂಗ್ ಹೇಳ್ರಿ
ಯಾವಾದ್ರೀ
ಆನ್ಲೈನ್ ವರ್ಕ್ ಆದ ಸ್ವಲ್ಪ್ ನಾವು ಬಿಜಿ ಆಗ್ಲೈಐತಿ ನಮ್ಗೆ ಹೆಲ್ಪ್ ಮಾಡ್ರಿ ಕೊರ್ಡಿನೇಟರ್ ಆಗಿ
ಮಾಡನ್ ತಗೋರಿ ಯಾವ್ದ್ ಆನ್ಲೈನ್ ವರ್ಕ್
ಹ ಆಯ್ತ ಒಂದು ಹದಿನೈದು ಇಪ್ಪತ್ ಪರ್ಸೆಂಟ್ ಹದಿನೈದು ತೋರತಿ ಹದೈದು ಇಪ್ಪತ್ ಪರ್ಸೆಂಟ್ ಇಲ್ಲ ನೋಡ್ಕೋತೀನಿ ಬಿಡ್ರಿ ಆಯ್ತು ಡೈಲಿ
ಏನ್ರೀ ಖರ್ಚು ನಮೂ ಒಂದ್ ಈ ಕಡೆ ಫಿಫ್ಟಿ ಪರ್ಸೆಂಟ್ ಕೊಟ್ಟ ಅಂದ್ರೆ ನೆಡಿ ಹ ನೀವೇ
ಹ ಫಿಫ್ಟಿ ಪರ್ಸೆಂಟ್ ಬಾಳ ಆತ್ರಿ ಮಲಗ್ರ ಏನ್ ಒಂದ್ ರೂಪಾಯಿ ಇಲ್ಲ ಅದಕ್ಕೆ ನಿನಗೆ ಬಂದಿದ್ದು
ಅವ್ನ್ ಹಾರ್ಡ್ ವರ್ಕ್ ಆಗಿರ್ತವಲ್ರಿ ಹೆಂಗ ಹಿಂಗ
ಎಲ್ಲ ನೀವೇನ್ ಆಡ್ರೋಡ್ಕ ಹಕಿರ್ತ್ರಿ ನವು ಪ್ಲಾನ್ ಮಾಡಿ ಮುಂದೆ ಹೆಂಗಗೆ ಆಗ್ತ ಗೊತ್ತಿಲ್ಲ ಅ ಗೊತ್ತಿಲ್ಲ ನಮಗೆ ಗೊತ್ತಿದಿಲ್ಲ ಬಟ್ ಆಯ್ತ ಅದ್ ಹಂಗೆ ಕೆಲ್ಸ ಆಯ್ತು ಖಾಲಿ ಕುೂಂತಿದೀವಿ ಮಾಡಿದ್ವಿ ಸೆಲೆಕ್ಟ್ ಆಯ್ತು
ಹ್ಮ್ ಹ್ಮ್
ಅದ್ನೇ ವರ್ಕ್ ಆಯ್ತು ಹಂಗಾಗಿ ನಿಮಗ ನೋಡ್ಕೋತಿವಿಖರ್ಚು ನೋಡ್ಕೋತಿವಿ ಅಂತ ಹೇಳತಿವಲ್ಲ
ಖರ್ಚು ಪರ್ಚು ಏನೋ ಒಂದು ಒಂದ್ ಜಾಬ್ ಕೊಡ್ರಿ ನೆಡಿತಾದ ಎಲ್ಲಾ ನೀವೇ ಇಟ್ಕೊಂಡು ಕುಂತ್ರೆ ಹೆಂಗೆ ಜಾಬ್ಗಳು
ಜಾಬ್ನೆ ಕೊಡತೀನಾಳಪ್ಪ ನನ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಬಿಡು ಸಾಕು ನಿನ್ನ ಖರ್ಚು ನೋಡ್ಕೋತೀನಿ ಅಂತ ಹೇಳತಿಲ್ವಾ ಡೈಲಿ
ಅದೆಲ್ಲ ನನ ಆಯ್ತ ನಾನ್ ನೋಡ್ಕೊಂಡ್ ಹೋಗ್ತೀನೀ ನಾನೇ
ಹೆಂಗ
ಒಂದು ಅಪ್ಲಿಕೇಶನ್ ಇರ್ತಾದ್ದ ಆದ್ನಾ ನನ್ಗೆ ಕೊಡು
ಯಾವ ಅಪ್ಲಿಕೇಶನ್
ಅದೇ ಜಾಬ್ದು
ಏ ಒಂದ್ ಆಗಲ್ರಿ ಸುಮ್ನೆಗೆ ಹೆಲ್ಪ್ ಮಾಡ್ರಿ ಅಷ್ಟ
ಎಲ್ ಕೊಡಬೇಕ ದೋಸ್ರಾಗಿ ಹಿಂಗಗೆ
ಅಲ್ಲ ನೀವ ಒಂದ ದೋಸ್ತರಾಗ ಹಿಂಗೆಏ ಅರ್ಧ ಕೇಳ್ತಿರಿ ನೋಡು ಅರ್ಧ ಕೇಳ್ತಿರಿ ಒಂದ ಕೇಳ್ತಿರಿ ನೋಡಣ ನೀವ್ ದೋಸ್ತ್ರಾಗ ಹಿಂಗೇನೆ
ಏನ್ ರೀ ನೀವ ತಳ್ದದ ರೀ ಮತ್ ಮೂರ್ ಮೂರು ಎಕರೆ ನಾಕಕ್ ನಾಕಕ್ ಎಕರೆ ಇಟ್ಕೊಂಡ್ ಕುಂತೀರಿ ಒಂದ್ ರೆ ಕೊಟ್ರ ಸಾಯತೀರ ಏನವು
ನೋಡ್ ಮಲಕ ನಾನನ್ಏನ್ ಹೇಳ್ತಿದೀನಿ ಅರ್ಥ ಆಗತದ ನಿನ್ಗ ಮೂರ್ ಮೂರ್ ನಾಲ್ಕಿ ಬಕ್ಕ್ರರಿ ಅದಾವ ಅಲ್ಲಿ ಅರ್ಧ ಬೀಳ ಬಿದ್ದಾವ ಅದಕ್ ಬಂದ ನನಗೆ
ಎ ಅ ಬೀಳ ಬಿದ್ದ ತ ಹಿಂದೆ
ಈಗ ವರ್ಕ್ ಮಾಡ್ಲಾತ್ತದ್ದ ಬರೀ ನಾಲ್ಕೈದು ನಾಲ್ಕೈ ದಿನ ನಾ ನಾಕ್ಕೆದು ನಿಮಿಷದ್ದ ರೈಟ ಇರೋದುಓ ಕೆಲ್ಸ ಆ ಕಡೆ ಆ ಕಡೆದ ಅಂತತ್ರ ಒಂದ್ ಅರ್ಧ ಅದ ಇನ್ನೊ ಒಂದ್ ಒಂದ್ ಪೂರ ಅಂದ್ರ ಇನ್ನೊ ಒಂದ್ ಮಾತ್ರ ಅದೇ ಹೇಳೇತ್ ನಿನ್ ಖರ್ಚ ನೋಡಕೇತ್ನಪ್ಪ ಅ ಹೇಳೇತ್ತ್ತ ಮತ್ತೆ ನೋಡ್ಕಬೇಕಕ್ ಹೇಳಿ ಇದ್ರಕಂತೆ
ಹೇಕ್ರೆ ನನಗೆಗೂಡ
ನಿನ್ಗ ಒಂದ್ ಎಕರೆ ಕೊಟ್ಟು ನಾನೇಏನು ಮೈಂದ ಒಲ್ಕ ಅ ಎಏ ದುಡಿಯಕ್ಕೆ
ಏನ್ ಮಾಡ್ದ್ ನೋನ ಮೂರ್ ಎಕರೆ ಆದದಲ್ಲ
ಅಲ್ ಮೂರಗ್ರೆ ಇಲ್ಲು ನನ್ ಮಾತನ ಕೇಳ್ತ ಎಲ್ಲ ನೀ ಇದ್ರ ನಾನನ್ ಯಾಕೆ ನೀನ್ ಕೇಳ್ತಿದ್ದೆ
ನೋಡಪಾ ನೋಡ ತಿಳ್ದಾವ ಇದಿ ನಾವವು ತಿಳ್ದ ಅಂತ ನಮ್ ದೋಸ್ತ ಕೇಳ್ತೀವಿ
ಅಲ್ರರಿ ತಿಳಿದ ನನ್ ತಿಳಿದ್ ಸಲಂದೆ ನಿನ್ಗ್ ಹೇಳಾತಿನನಲ್ಲಾ ನನಗೇನ್ ಬಿಡು ನಮ್ ತಮ್ಮರ ಅ್ರ ಅವ್ರಿಗೆ ಒಂದೊಂದ ಎಕರೆ ಮಾಡಕ್ಚ್ಚಿನ್ರರು ಮಾಡ್ಕೊಂಡು ಹೋಗ್ಬಿಡ್ತಾರ ಒಂದ್ನದಾಗೆ ಮುಗಬ ಬಿಡ್ತಾರ ಅಲ್ಲಾ ನಾನ್ ಎದಕ್ ಬಿಟ್ಟೀನ್ ಹೇಳ ನಾವನ್ ನಿಮಗ ನಿಮ ಖಾಲಿ ಹಾಕೋತಿರಿ ಹೆಂಗಿದ್ರ
ಈಗ ನಮ್ಮ ಇಲ್ಲಿ ಚೆಂದ ನಡೆ ಹದಿ ಮಳಿ ಬರ ಸಲಕ
ಅಲ್ಲ ಅವ್ರರು ಹಚ್ಚಿ ಕೊಟ್ರನ್ ಬಿಡು ನಮ್ಮ್ ನಾವ್ ಹಾಕಿದ್ರ ರೊಕ್ಕ ನಮಗೆ ಕೊಡ್ತಾರರ್ ಅಂದ್ ಬೆಳೆದ ಜಲಾಟ್
ಹ್ಮ್ ಹ್ಮ್
ಆದ್ರೆ ನಿಮ್ ಖರ್ಚು ಒಳಗ್ ದ್ದ ನೋಡಿ ಹೆಂಗಿದ್ರ ಬರ್ತ ಟೈಮ್ ಪಾಸ್ ಮಾಡಾಕ ಡೈಲಿ ಡೈಲಿ ಇಕಡೆ ಬಂದ
ಹವನಯ್ ನಾನ್ ನ್ ಹೇಳಾತೀ ಅರ್ಥ ಆಯ್ತ ಯಾರನ ಮಾಡಕಾರೆ ಅದ್ರ ಏ ಹದಿನೈದು ಪಸಂಟ್ ನೋಡು ಹದ ನೈದು ಪರ್ಸೆಂಟ್ ಎಲ್ಲರ ನೋಡ ಆ್ತಏ ರ್ಚನ ಜಸ್ತಿ ಆದೇೆ ಹದ ನೈದು ಪರ್ಸೆಂಟ್ ಕಿಂತ
ನೋಡಿ ಎಲ್ಲ ಯಾರ್ ಕಾರ್ಸ ಅವ್ರೇ ಮಾಡ್ಕತ ಬಿಡು ಈಗಿನ ಕಾಲಕ್ಕೆ
ಹ್ಮ್ ಮತ್ ನೋಡ ಇಷ್ಟ ಇಷ್ಟ ಎಷ್ಟನ್ ಹೇಳಬಾರ್ದ ಬರ್ ಆದ್ರ ನೀವು ದೋಸ್ತತಿರಿ ಮತ್ ಬಿಡಕ್ ಬರಲ್ಲ ಅಂತ ಹೇಳಾತಿನಿ
ನೀನೇ ಒಂದ್ ಎಕ್ರೆ ಕೊಡ ಅಂದ್ರೆ ಎಷ್ಟ್ ಮಾಡ್ತು ನೋಡ ಮತ್ತ
ಇಲ್ಲೋ ನನ್ನ ಆರ್ಥಿಕ ಪರಿಸ್ಥಿತಿ ಬಾಳ ಗಂಭೀರ ಅದ
ಆ ನಿಮ್ ಒಂದೆ ಅಂತಲ್ಲ ನೀನ್ ಕಾಲೇಜ್ ಫೀಸ್ ಕಟ್ಬೇಕ ಅಂತಿ ನಾನ್ ಅದೇ ಕಟ್ಬೇಕು ಮತ್ತತ್ ಏನ್ ಮಾಡ್ತ
ಏ ನಾನ್ ಕಾಲೇಜ್ ಬಸಲ್ ನನ್ಗೆ ಪ್ರಸೆಂಟ್ ರ್ಚಿ ರೊಬೇಕ ಒಂದು ಕಡೆ ಹೋಗಬೇಕುಟೂರ್ ಹೋಗ್ಬೇಕು ಇಗ ಸಧ ಮಾನ್ಸೂನ ಆದದ ಪಈಗ ಖಾಲಿ ಖಾಲಿ ಖಾಲಿನಿ ಆ
ಟ್ಟಿ ತೊಂಡ್ ಪಾಲ್ಟಿ ಮಾಡಿ ಎಲ್ಲಾ ಕ್ಯ ಕಲಸ ಅದ ರೊಕ್ಕ
ನಿನಗೆ ಅಲ್ಲಿ ಕೆಲಸ ಆಗರ ನು ಒಂಬತ್ ಸಾವಿರ ಒಂದ ದಿನ ನ ಲೆಕ್ಕಾಕ್ ನನಗೆ ನನ್ಗೆ ಹೆಂಗಾಗಿರರು ಕೂಡ
ಇನ್ಸ ನೀವು ಒಳ್ಳೇದಕ್ಕೆ ಕಟ್ಟಿದ್ದಲ್ಲಾ
ನಾ ಒಳ್ಳೇದ ಈಗ ಗಟ್ಟ ನಾವ ನ್ ಬರ್ತವಂತಏನ್ ಗ್ಯಂಟ ಅದ ನ ಬಂದ್ರತ್ತ್ತ ತಾವತ್ ಮಾಡೋವ ಪಾರಿ
ಬರ್ತಾವಲ್ಲ ತಗೋ ನಂಬಲ್ಲಿತ್ ಆದ್ರ ಆರಾಮ್ ಕೊಡ್ಲಿ ಅಂತ ಅಂತಿದನೆ ನನ್ಗ ಒಂದೆಕಡೆ ಅವಲ್ಲಾ
ಅಲ್ಲ ಮಗ ನಾನೇಏನ್ ಹೇಳ್ತಿದ್ದೀನಿ ನಿನ್ಗೆ ಅರ್ಥ ಆಯತಿದಾ ಅವತ್ ಏನಾದ್ ಇನ್ಸೂರೆನ್ಸ್ ಬಂತಲ್ಲಾ ಅದ್ರ ತಲ್ ಆಯ್ತ ಈಗ ಏ ಫ್ಟಿ ಪರ್ಸೆಂಟ್ ಅಲ್ಲ ಈಗ ಖರ್ಚ ನೋಡಕಿದಿನನ ಇನ್ಸೂರೆನ್ಸ್ ರೊ ಬಂದ್ರ ಅದ್ರ ನ ನಿನ್ಗ ಹಾ ಈಗ ಫ್ಟಿ ಪರ್ಸೆಂಟಯಂದಲಾ
ಮುಂದಿನ ಹೇಳ್ಬಡಿ ಈಗಿಂದಂತೇಳ್
ನಾನ್ ಈಗಿಂದ ಹೇಳ್ತಾ ಇದ್ದೇನಿ ಈಗ ಇರ ಹತ್ನೀರ
ಹಾ ಸರಿ